ಹ
ಏನಿಲ್ಲ ನೋಡಿ ಸುಮ್ ಕುಂತೀವಿ
ಹೌದ ಚಾ ಎಲ್ಲಾ ಆಯ್ತ್ರಿ ನಾನ್ ಏನಿಲ್ರಿ ಸುಮ್ನೆ ಕೂತಿದ್ದೆ ಹಂಗೆ ನ ಆಲೋಚನೆ ಮಾಡ್ಕ ಅಂತ ಕೂತಿದ್ದೆ ಚಾ ಎಲ್ಲಾ ಆಯ್ತ್ರಿ
ಹಾ ಆಯ್ತ್ರಿ ಏನ್ ವಿಚಾರ ಮಾಡ್ಕೊತ್ ಕುಂತರಿ
ಏನ್ ಇಲ್ರಿ ಸುಮ್ನೆ ಹಂಗೆ ಕೂತಿದ್ದೆ ಇದು ಏನೋ ನೋಡ್ಕ ಅಂತ ಕೂತಿದ್ದೆ ಇಲ್ಲೆಲ್ಲಾ ಮಾಡ ಮಳೆ ಮೋಡ ಎಲ್ಲಾ ಆಗ್ಬ ಆಗಿತ್ತ ಮುಂಜೆಯಲ್ಲಿದ ಬಿಸಿಲು ಬೇರೆ ಜಾಸ್ತಿ ಇತ್ತು ಮಳೆಯಿಂದ ಬಾಳ್ ಹೊಂಟಿಲ್ರರಿ ಇದು ಅಂದ್ರೆ ಮೋಡ ಎಲ್ಲಾ ಆಗೈತ್ರಿ ಮೋಡ ಗಾಳಿ ಬೀಸ್ತೈತ್ರಿ ಜಾಸ್ತಿ ಬೆಳಿಗ್ಗೆಯಿಂದೆಲ್ಲಾ ಬಿಸ್ಲಿ ಇತ್ತ ಈಗ ಸ್ವಲ್ಪ ತಂಪ ಆಗ್ತಿದೆ್ರೀ
ನಮ್ ಕಡಾರ ಬಿಸಿಲ್ಲ ಅಂದ್ರೆ ಏ್ ಮಳಿ ಇಲ್ಲಾರಿ ಏನಿಲ್ಲಾರ ನಮ್ ಕಡೆ ಬಿಸಿಲ್ ಅಂದ್ರ ಬಿಸಿಲು ಹೊಡಾತದ್ರೀ ಪೂರ ಪೂರತ್ ಮೂವತ್ತಾರು ನಲ್ವತ್ತು ಡಿಗ್ರಿದಾಗ
ಹಾ ಈ ಅಡೆ ಐತ್ರಿ ಬಟ್ ಅಷ್ಟೊಂದ ಏನ್ ಇಲ್ ಬಿಡ್ರಿ ಅಂದ್ರೆ ಇರ್ಬೋದ್ರಿ ಅಷ್ಟೊಂದ ಏನ್ ಬಿಸ್ಲಿಲ್ಲ ಅದೇ ಈಗೇಏನೋ ಸ್ವಲ್ಪ್ ತಂಪ್ ಗಾಳಿ ಬಿಟ್ಟೈ ಹಂಗೆ ಸುಮ್ನೆ ಹೊರಗಡೆ ಕೂತಿದ್ದೆ ನೋಡ್ರಿ ನೋಡ್ಕಂತ
ಏನೋರೀ ಅಪ್ಪಾ ಬೆಂಗ್ರು ಒಂದ್ಸಾರಿ ಬಿಸಲಾಗಿರ್ತದ ಒಂದ್ಸಾರಿ ಮಳೆ ಆಗರ್ತದ್ರೀ